ಹಲೋ ಏನ್ ಮಾಡ್ತಾ ಇದ್ದ ಜೀರೋ ಎರಡು ಜೀರೋ ಕುಂತ
ಇಲ್ಲಪ್ಪ ನಿ ಬರ್ತಲ್ಲ ಅ
ಅ ಅಣ್ಣ
ಬರ್ತಾಯಲ್ಲ ಅದ್ ಮಾಡ್ರ
ಹಾ ಚಿಕನ್ ತ ಕಡೆ ತರ್ ಕಡೆ ಹಣ ಏಳ್ನ ಹೇಳ್ತಾ ಇರಣ
ಅಲ್ಲ ನೀ್ ಮಾಡ್ಕೊಂಡಂತ
ಇಲ್ಲ ನಾ ಮಲ್ಕೊಂಡಿಲ್ಲ ಇನ್ನ
ನಿಮ್ಮ ಮನೇಲಿ ಎಷ್ಟು ಜನ ಇರೋದು
ನಾವು ರೊಮಿನಲ್ಲಿ ಅಣ್ಣ
ರೂಮಲ್ಲ ಮನೆಯಲ್ಲಿ ಮನೆಯಲ್ಲಿ
ಮನೆಯಲ್ಲಿ ಅಮ್ಮ ಅಪ್ಪ ಅಣ್ಣ ಅಕ್ಕ ನಾನು
ಅಂದ್ರೆ ಇಬ್ರು ಗಂಡ್ ಮಕ್ಳು ಒಬ್ಳು ಹೆಣ್ ಮಕ್ಳಾ
ಹ ಅಣ್ಣ
ಅಪ್ಪ ಅಮ್ಮ ಏನ್ ಮಾಡ್ತಾರೆ ಕೆಲ್ಸ
ನಮ್ಮ ಅಣ್ಣನಾ
ಅಪ್ಪ
ಅಪ್ಪ ಅವರು
ಹಾ
ಅದೇ ಅಣ್ಣ ಹೊಲ ಕೆಲ್ಸ
ಅದು ಅಣಾ
ಹಲೋ
ವಯ್ಸ್ ಕೆಳ್ಸ್ತ ಇದ್ದಿಲ್ಲಣ್ಣ ಮತ್ ಹಾಕೋಬಿಟ್ಟೇನು
ಅವಾಗೆ ಹಾಕ್ಕೊಂಡಿದಿನ್ ನಾನು
ಬರ್ತಣಂತ
ಹ್ಮ ಅಂದ್ರ ಎದು ಇರಲ್ಲ ನೆಟ್ವರ್ಕು
ಹ್ಮ್
ಅಲ್ಲ ಅಪ್ಪ ಏನ್ ಹೊಲ್ದದಲ್ಲಿ ಕೆಲ್ಸ ಮಾಡ್ತಾರಾ
ಹಾ ಅಣಾ ಹೊಲ್ದಲಿ ಕೆಲ್ಸ ಮಾಡ್ತನ
ಹ್ಮ್ ಅಮ್ಮ
ಅಮ್ಮವರು ಅದೇ ಅಣ್ಣ ಅಪ್ಪ ಅವ್ರಿಗೆ ಹೆಲ್ಪ್ ಮಾಡೋದು
ಹೊಲ್ದಲ್ಲೆ ಹ್ಮ್ ಹ್ಮ್ ಮತ್ತ್ ಮನೆ ಏನಾದರು ಕಟ್ಟಿಸಿದ್ರಾ ಅದೇ ಮನೆ ಏನ
ಇಲ್ಲೋಣ್ಣ ಮೊದ್ಲಿಂದ ಐತ್ ಅಣ್ಣ ಅಂದ್ರೆ ನಮ್ದು
ನಮ್ಮ ಪಾಪೊರೆ ಕಟ್ಸಿದ ಅಣ್ಣ ಅಂದ್ರೆ ರೀಸೆಂಟ್ಲಿ ಒಂದ್ ಐದಾರು ವರ್ಷ ಐತಣ್ಣ ನವ್ ಛತ್ತಿನ್ ಮನೆ
ಹೌದಾ
ಮೊದಲೇ ಹಳೆ ಒಂದು ಮನೆ ಇದ್ದಿತಣ ಅದು ಬೇಳ್ ಹೊಸ ಮನೆ
ಹಾ ಹಾ
ಹಂಗೆ ನಮ್ಮ ಮನೆಯವ್ರು ಅಂದ್ರೆ ನಮ್ಮ ಪಪ್ಪೊರು ಒಂದೊಂದ್ ಮನೆ ಇಡ್ತಾರೆ ಅಣ್ಣ ಕೆಲ್ಸರ್ ಲಾಕ ಅಂದ್ರೆ ಕಾಂಟ್ರಾಕ್ಟರ್ ಇರ್ತಾರ ನೋಡಣ ಹಿಂಗ್ ಸಿಟಿದಾಗ
ಹ ಹಾ
ಅಲ್ ಕೆಲಸ ಮಾಡ್ತಾರಣ್ಣ ನಮ್ ಪಪಾರು
ಏನ್ ಮ ಮನೆ ಕೆಲಸ ಏನ್ ಹೇಳು
ಅಂದ್ರೆ ಮನೆ ಕೆಲ್ಸ ಅಣ್ಣ
ಮನೆ ಮೋಲ್ಡ್ ಚೆತ್ತಾಕದಾ
ಹ್ಮ ಎಲ್ಲಾ ಮಾಡ್ಕ್ ಕೊಡೋದಣ ಕಾಂಟ್ರಾಕ್ಟರ್ ಅಪ್ಲೈ ಇರಲ್ಲ ಕೆಲ್ಸ
ಅಂದ್ರೆ ಮನ ಎಲ್ಲಾ ಬುನಾದಿಂದ ಎಲ್ಲ ಹಾಕ್ಬಿಡ್ತಾರ ಮನೆ ಮಾಡ್ಕೊಡ್ತಾರ
ಕೆಲಸ ಮಾಡ್ತಾರೆ ಎರಡು ಮಾಡ್ತಾರೆ
ಹೌದಾ ಮತ್ತೆ ಸಿಸ್ಟರ್ದ ಮದ್ವೆ ಮಾಡಿದ್ರ ಏನು ಅಕ್ಕ ಅವ್ರದು
ಹ್ಮ್ ಹಾಗೈತೆ ಅಣ್ಣ ಒಬ್ಬಕಿ ಅಕ್ಕಂದು ಆಗಿಲ್ಲಣ ಅವರು ಏನೋ ಓದ್ಲತೆ ಹ್ಮ ಅದು ದೊಡ್ಡರ್ ಎಲ್ಲರ್ಕ್ಕಿನ ದೊಡ್ಡವರ ಅವ್ರ್ದೆ ಅಣಾ ಅಂದ್ರೆ ಮದುವೆ ಆಗೆದಣ್ಣ ಒಬ್ಬಕಿದ್ ಆಗಿಲ್ಲಾ ಯಾಕಂದ್ರೆ ಈಗೀಗೆ
ಹಾ ಹಾ
ನಾ ಕಾಲೇಜ್ ಕಲಿತಾ ಇದ್ದಾಳ ನಾ್ ಅಂಗೇನ.
ಹಾ ಹಾ. ಮಣನ್ ಹೆಸ್ರಾನ.
ನಮ್ಮ ಅಣ್ಣಂದ ಹೆಸರ ಸಚಿನ್ ಅಂತ.
ಹಾ ನಮ್ಸ್ಾರ್ ನಾಮ.
ನಮ್ ಸಾರ್ ನ ರಾಟ್ ರೋಡ್ ಅಂತಾನ.
ಕಾಟವಾಡನು.
ಹ್ಮ್.
ಹ ಹಾ. ಇದ್ರಲ್ಲಿ ರಾಟೋಡು ಮತ್ತೆ ಚವಾಣು. ಇರ್ತ ಇರ್ತಾನ ಎಲ್ಲ ಅಳಿಯಮ್ಮ ಆಗ್್ಬೇಕ ಅವ್ರರು.
ಹ ನಲ್ಲ.
ಕಡ ಅಮ್ಮ ಹಗ್ತಾರಾ.
ಸಂಬಂಧ್ ಪಟ್ಟ್ರಲ್ಲ ಅಣ್ಣ ಹಿಂಗ ರಾಟೋ ರಾಟೋರ್ ಅಂದ್ರೆ ಸಂಬಂಂದ ಇರ್ತದ ಅಣ್ಣ.
ಅದೇಣ ತಮರ.
ಚವ್ಾಣ ಪವಾರ್ ಅವು ಇದಂದ್ರೆ ಸಂಬಂಧಿ ಇರಲ್ಲಣ.
ಹಾ ಹಾ.
ಅಸ್ತ ಅಸ್ತಕ್ಕೆ ಅವರು.
ಅಂದ್ರೆ ಈಗ ನಿಮ್ಮ ಅಮ್ಮ ಬಂದ್ರೆ ಅವ್ರು ಚವಾಣ.
ಹ ಅಣ್ಣ.
ನಿಮ್ಮಮ್ಮ ನಿಮ್ಮ ನಿಮ್ಮಮ್ಮ ಇದ್ರಲ್ವಾ.
ಹಾ ಅವ್ರ ಹಾ ಅವ್ರ ಚವಾಣ ಜಾಧವ್ರುಲ್ಲಿನ್ ಬರ್ತಾರೆ.
ಹ ಹ ಅದೇಮಗೂ ಫ್ರನ್ಸ್ ಇದಾರೆಲ್ಲಾ ಕೇಳ್ರೆ ಗೊತ್ತುಯತ್ತು ನಮಗ ಸ್ವಲ್ಪ ಸ್ವಲ್ಪ.
ಹಾ ಹಾ ಹಾ.
್ಮ ಹ್ಮ್ ಅವ್ರು ಹೇಳ್ತಾ ಇದ್ರು ಈ ತರ ಈ ತರ ಸುಮ್ಮನೆ ಖಾಲಿ ಕೂತ್ಕೊಂಡೋದ.
ಹ್ಮ್ ಹ್ಮ್.
ಹ್ಮ್ ಮದ್ುವೆಗೆಲ್ಲ ಹೋಗಿದಪ್ಪಾ ನಿಮ್ದು.
ಏನಣ.
ಮದ್ವೆೆ ಮದ್ವೆ ಮಾಡ್ತಾರಲ್ಲಾ ನಿಮ್ ಜನ ಅಂದ್ರೆ ಇದೇ ಆಟೋಡ್ ಜನ ಇತರ ಇದ್ದಾರಲ್ಲ. ಫ್ರೆಂಡ್ಸ. ಅದ ಅಣಾರ್ ಮದೆ ಇತ್ತು ಎಲ್ಲ ನೋಡಿದ್ವಿ ಮದ್ವೆ ಹೆಂಗ ಮಾಡ್ತಾರೆ ಹೆಂಗಗೆನ್ ಅಂತೆಲ್ಲ.
ಅದ ಏನ ಅಣ್ಣ ಚಲೋ ಮಾಡ್ತಾರಣ್ಣ ಅಂದ್ರೆ ನಮಂದ ಮಂದ್ಯಾಗ ನಾಚಲಾಗ ಯಾರು. ಕೊಣಲಾ ಕಣ್ಣ ನಾಚಲ್ಲಣ ಯಾರು.
ಆದ್ರೆ ಡಾನ್ಸ್.
ಚೆನ್ನಾಗಿ ಡ್ಯಾನ್ಸ್ ಮಾಡೋಬೇಕಿದ್ದತ್ತಣ್ಣ ನೀವು.
ಅಂದ್ರೆ ಈ ತರ ವಿೀಡಿಯೋದಲ್ಲಿ ಈ ತರ ನೋಡಿದೀವಿ.
ಹಾ ಹಾ.
ಇನ್ಸ್ಟಾದಲ್ಲಿ ಈ ತರ ಬರುತ್ತಲ್ಲ ಯಾರಾದ್ರು ಡ್ಯಾನ್ಸ್ ಮಾಡಿರೋದು.
ಹಾ ಹಾ.
ಅಂದ್ರೆ ನಮ್ಮ ಫ್ರೆಂಡ್ರು ಅ್ಣ್ ಮದ್ೆ ಆಯತ್ತು ಹದ ವರ್ಷ ಹೋಗಿದ್ದೆ.
ಹ ಅನಾ.
ಅದೇ ಮಳೆಗಾಲದಲ್ಲಿ ಟೈಮ್ ಅಲ್ಲಿ ಇತ್ತು ನಾನು ಡಡಿಚೆ ಎಲ್ಲಾ ಹೇಳಿದ್ರಪ್ಪ.
ಹಾ ಹಾ.
ನಾನ್ ಒಬ್ಬನೇ ಹೋಗಿದ್ದೆ ಉಳ್ದವ್ ಯಾರು ಬಂದಿರ್ಲಿಲ್ಲ ನಾನನ್ ಪುಸ ಫ್ರೆಂಡ್ಸು.
ಹ್ಮ್.
ಅದಕ್ಕೆ ನಾನನ್ ಊಟ ಆದ್ಮೇಲೆ ಬಂದ್ಬಿಟ್ಟೆ ನಾನು ಇರ್ಲಿಲ್ಲ.
ಹೌದಾ ನೋಡ್ಬೇಕಿತಣ್ಣ ನೀನು ಡ್ಯಾನ್ಸ್ ನೋಡ್ಕದು ಇಷ್ಟು ಆಗ್ತ ಅಣ್ಣ.
ಹೌದಲ್ಲಾ.
ಹ್ಮ ಕುಣಿ ತರಣ. ನಂಗೇನಿಲ್ಲ ಒಬ್ಬೊಬ್ಬರು ನಾಚ್ಕೊಂಬಲ್ಲ ಏನಿಲ್ಲ ಹಾ ಎಲ್ಲ್ರು ಕ್ರ್ ನಾನು
ಎಲ್ಲ ಮಿಸಾಯ ಹಾಕೊಂಡಿತಾರಾ
ಹಾ ಮಿಕ್ಸ್ ಆಗಿ ಕುೊಂಡಿತಾರಂದ್ರೆ ಗರ್ಲ್ಸ್ ಗಳು ಸಪ್ರೇಟೇ ಅಣ್ಣ
ಹಾ ಹಾ
ಯಾಕಂದ್ರೆ ಮನೆಯವ್ರ ಇರ್ತಿರ್ಲಣ್ಣ
ಹೌದೌದು
ಅದಕ್ಕೆ ಅದೇ ಅಂಜಗಿಲ್ಲಿಂದ ಹಂಗೆ ಯಾರ ಪರಿಚಯ ಇದ ಅಂದ್ರೆ ಅವರು ಗಪ್ ಡಾನ್ಸ್ ಮಾಡ್ತಾರ ಹಂಗೇನೆಲ್ಲ
ಹೌದೌದು
ಹ್ಮ
ಹ್ಮ್ ಮತ್ತೆ ಇದು ನೀರ್ ಮಣಿತಾರಲ್ಲಾ ನೀರ್ ಮೆಣಿಯೋದ್ ಗೊತ್ತಲ್ಲಾ ನಿಂಗೆ
ಹ ಅಣ್ಣ
ಈಗ ಮದುವೆಯ ಟೈಮ್ ಅಲ್ಲಿ ನೀರ್ ಮೆಗ್ಿತಾರಂತಾರಲ್ಲಾ ಅರಿಶಿಣ ಅದೆಲ್ಲ ಹಚ್ತಾರಲ್ಲ
ಹಾ ಹಾ
ಅದ್ ಹಚ್ಚಿದಾಗ ಈ ಒಮ್ಮೆ ಸ್ನಾನನ್ನೇ ಮಾಡಿಬಿಡ್ತಾರಲ್ಲ ಸಾಬನ್ ತಗೊಂಡು
ಅಂದ್ರೆ ಮುಂಜಾನನ್ ಮಾಡಸ್ತಾರ ಇಲ್ಲಣ ರಾತ್ರಿ ಅದು ಮಾಡ್ತಾರಾ
ಅಲ್ಲ ಬೆಳಗ್ಗೆ ಬೆಳಿಗ್ಗೆ ಮದುವೆ ಟೈಮ್ ಅಲ್ಲಿ
ಹಾ ಸ್ನಾನ ಮಾಡ್ಸ ಕಳ್ಸಿ ಮಾಡ್ತಾರಿಲ್ಲ ನಾ ಮ
ಅದೇ ಸ್ನಾನಾನೇ ಎಲ್ಲಾ ಸಾಬೂನು ಅದೆಲ್ಲಾ ಹಾಕ್ಬಿಟ್ಟು ಮೈತಿಕ್ ಬಿಿಡ್ತಾರ ಎಲ್ರುೂ
ಹಣ ಮತ್ತ ಏನ್ ಮಾಡ್ಬೇಕಣ್ಣ
ಆದ್ರೆ ನಮ್ಮಲ್ಲಿ ಆತರ ನೀರ್ ಹಾಕ್ತಾರ
ಹಾ
ಆದ್ರೆ ಸಾಬೂನ್ ಅದೆಲ್ಲ ಯೂಸ್ ಮಾಡಲ್ಲ
ಮತ್ ಕುಂದರ್ತ ಇಲ್ಲಣ್ಣ ಅದು ಕಲಿ ಅದು ಹೋಗ ಹೋಗಾರಲ್ಲ ಅದು ಅರಸನ್ಲಿಂದ
ಅದ ಆಮೇಲೆ ತಕೊಂಡರು ನಡೀತದ ಆಮೇಲೆ
ಇಲ್ಲ ಅದು ಹೋಗರ್ಲು ಅದಕ್ಕೆ ತತಿತಾರೆ
ಇಲ್ಲ ಆಮೇಲ್ ನಮ್ ನಂಬಲ್ಲಿ ತಕೋತರ್ ಆದ್ರೆ ಈ ತರ ಸುರ್ಗಿ ಎಲ್ಲಾ ಸುತ್ತಿರ್ತಾರಲ್ಲ
ಹಾ ಹಾ
ಅದ ಅಲ್ ಕುತ್ಕೊಂಡಿರ್ತಾರಲ ಗಂಡು ಹೆಣ್ಣು ಇವ್ರೆಲ
ಹಾ ಹ
ಆ ಟೈಮಲ್ಲಿ ಸಾಬನ್ ಯೂಸ್ ಮಾಡಲ್ಲ ನ್ಯೂಟನ್ಅಂಬಲಿ
ಹ್ಮ್ಮ್
ಹ್ಮ್ ಅದ್ ಅರಿಶಿಣ ನೀರು ಅಷ್ಟೇ ಇರುತ್ತೆ ಆಮೇ
ಇಲ್ಲಣ ಯಾತಕ್ ಅಂದ್ರೆ ಅಣ ಈಗ ಒಬ್ಬೊಬ್ಬರು ಹೆಂಗ ಇರ್ತರ್ ಹಿಂಗೆ ಫ್ರೆಂಡ್ಸ್ ಫ್ರೆಂಡ್ಸಗ್ ಕುಡ್ದ ಕಸಿ ಪೂರ್ತಿ ಮೂತಿ ತುಂಬಾ ಹಚ್ ಬಿಡ್ತಾರಣ್ಣ
ಹ
ಮತ್ ಎಲ್ ನೋಡ್ ಆದ್ರೆ ಹಿಂಗಣ ಮದ್ವೆ ಟೈಮಿಗ್ ಮತ್ ಎಲ್ಲೋ ಎಲ್ಲೋ ಕಾಣ್ತಾಯೆಲಾಣ ಪೂರ್ತಿ ಮೂತಿ ಎಲ್ಲಾ
ಮತ್ತೆ ಮೇಕ್ಅಪೆಲಾ ಸರಿ ಆಗಲ್ಲ ಅಂತ
ಹಾ ಅದಕ್ಕೆ ತಿಕ್ತರಣ
ಹ್ಮ ಏನಪ್ಪ ನಾನ್ ನಿಮ್ ಪದ್ಧತಿನೇ ಅಂತ ಅನ್ಕಂಡಿದ್ದೆ ನಾನ್
ಇಲ್ಲಣ ಹಂಗೆನಿಲ್ಲ
ನನ್ಗ್ ಅದ್ ನೋಡಿ ಸ್ವಲ್ಪ ನಗು ಬಂತು
ಹ್ಮ್
ಇದೆ ಫಸ್ಟ್ಟೈಮ್ ಅಲ
ಕನೆಸ್ತಾ ಅಣ ಹಾ ಫಸ್ಟ್ ಟೈಮ್ ಈಗ ನಾವೇ ಅಣ ನಿಮ್ ಮದ್ವೆೆ ನೋಡದ್ ಅಂದ್ರೆ ಇದು ಹೋಗಿದಣ ಆಲ್ಮೋಸ್ಟ್
ಹಾಂ ಹಂ
ಒಂದ್ ತರ ಅನಗ್ತಣ ನಮ್ತರಾ ಒಂದ್ ಬ್ಯಾರೆ ಮಾಡ್ತಾರೆ ಇಲ್ ಬ್ಯಾರೆ ಮಾಡ್ತಾರೆ ಅಂದ್ರೆ ನೀವು ಮದ್ವೆ ಒಂದ್ ಬ್ಯಾರೆ ಅಂದ್ರೆ ಕ್ ಮಂ ಟ್ಟಗ್ದಾಗ್ ಅಣ ನಾವ್ ಹೇಳಳ್ತಿದ್ದ್ ಒಂದ ಕಲ್ಯಾಣ್ ಮಂಟಪದಾಗ್ ಹೆಂಗ್ ಮದ್ವೆ ಮಾಡತಾರ್ ಅಂದ್ರೆ ನಿಮ್ಮುಂದ್ ನಿಮ್ಮಂಗ್ ಅಂದ್ರೆ ಅಣ ಮದ್ವೆನೆ ಒಂದ್ ಬ್ಯಾರೆ ಈ ಜಾಗದಲ್ ಮಾಡ್ಬಿಡ್ತಾರಣ ಮತ್ ಪೋಟೋಗೊಟೊ ತೆಗದಂದ್ರೆ ಕಲ್ಯಾಣ ಮಂಟಪದಾಗ್ ಮಾಡ್ತಾರಣ್ಣ ಆ ಶಾಕ್ ಆದೆ ಅಣ
ಹಾ ಅದೇ ತರ ಅಂದ್ರೆ ತಾಳಿನ ಮನೆಲ್ ಕಟ್ಕೊಂಡ್ಬರ್ತಾರ
ಹ್ಮ್
ಅಂದ್ರೆ ಇದು ಸ್ಟೇಜೆಲ ಬೇರೆ ಕಡೆ ಕಲ್ಯಾಣ ಮಂಟಪದಲ್ ಇಟ್ಟಿರ್ತಾರಲ ಆತರ ಹೇಳಾಕತಿ ಅಲಾ ನೀನು
ಹಾ ಅಣ
ಹೌದೌದು ಆ ತರಾನು ಮಾಡ್ತಾರೆ ಯಾಕಂದ್ರೆ ನಂದು ಮನೆ ಹತ್ರ ಜಾಗ ಇರಲ್ಲಲ
ಹಾ ಹಾ
ಚಿಕ್ ಜಾಗ ಇರುತ್ತೆ ಹಂಗೆ ಸ್ವಲ್ಪ ದೊಡ್ ದೊಡ್ ವ್ಯಕ್ತಿಗಳು ಈ ತರ ಬರ್ತಿರ್ತಾರಲಾ ಹಲೋ
ಹಲೋಣ
ಅದೇ ದೊಡ್ ದೊಡ್ ವ್ಯಕ್ತಿ ಈ ತರ ಬರ್ತಾರ್ ಅಂತೇಳಿ ಆನ್ ಮಾಡ್ತಾರೆ
ಇಲ್ಲ ಅಣ ಅಂದ್ರೆ ಹಂಗ್ ಮಾಡಕ್ ಬರಲೇಣ್ಣನ ಹಿಂಗೆ ಕಲ್ಯಾಣ್ ಮಂಟಪದಾಗೆ ಅಲೆ ಆಕಿ ಕಳಗತು ಇದು ಮಾಡದ್ ಇದ್ ಮಾಡಲೇನ್ಅಣ
ಇಲ್ಲಲ ಆತರ ಮಾಡಲ್ಲ
ಹ್ಮ್ ಯಾಕಂದ್ರೆ ನಾವು ಊಟ ಹಂಗೆ ಮಾಡ್ತಾರಣ
ನಮ್ ಸೈಡ್ ಆಥರ ಏನಿಲ್ಲ
ಹ್ಮ್
ತಾಳಿ ಕಟ್ಕೊಂಡ್ ಅಲ್ಲಿಗೆ ಬರ್ತಾರೆ
ಹ್ಮ್ ಅಂದ್ರೆ ಆ ದಿನಾನೇ ಅಣ ಅಣ ಆ ದಿನಾನೇ ತಾಳಿ ಕಟ್ಕೊಂಡ್ ಆ ದಿನಾನೇ ಮದ್ಮೆಆಗ್ತಾರಣ ಅವ್ರು ಕಲ್ಯಾಣ ಮಂಟಪದಾಗ್
ಏನು
ಅಂದ್ರೆ ಆ ದಿನಾನೇ ತಾಳಿ ಕಟ್ಕೊಂಡ್ ಬರ್ತಾರ ಏನ್ ಅಣ್ಣ ಅವ್ರು.
ಹ್ಮ್ ಹ್ಮ್ ಮದುವೆ ದಿನಾನೇ ಅದು ಕಟ್ಟೋದು
ಮದುವೆ ದಿನಾನೆನ್ನೋಣ್ಣ
ಹ್ಮ್ ಅಂದ್ರೆ ಬೆಳಿಗ್ಗೆ ನೀರು ಅದೆಲ್ಲ ಮಾಡದ್ರಲ್ಲ ಹನ್ನೊಂದು ಹನ್ನೊಂದುವರೆ ಹನ್ನೆರಡು ಗಂಟೆೆಗೆ ತಾಳೆ ಎಲ್ಲ ಆಗತ್ತಲ್ಲ
ಹಾ ಹಾ
ಮತ್ತೆ ಅದಾದ್ಮೇಲೆ ಒಂದೂವರೆ ಎರಡು ಗಂಟೆ ಸ್ಟೇಜ್ ಬರ್ತಾರೆ
ಹಾ
ಹ್ಮ್ ಅದೇ ಅದೇ ಟೈಮಲ್ಲಿ ಊಟಕ್ ಹೋಗೋರು ಊಟಕ್ಕೆ ಹೋಗ್ತಾರೆ ಫೋಟೋ ತಗೋತಾರ
ಹಾ ಆದ್ರೂನು ಆಯ್ತ್ಏಳ.
ಹ್ಮ್ ಅಷ್ಟೇ ಒಬ್ಬೊಬ್ರು ಅಲ್ಲೇ ಮಾಡ್ತಾರೆ ಆದ್ರೆ ಕಡಿಮೆ ಎಲ್ಲ ತಾಳೆ ಎಲ್ಲ ಇಲ್ಲೇ ಇಲ್ಲೇ ಅವರಲ್ಲೇ ಆಗದು
ಹಾ ಹಾ ಅದೇ ದೇವರ ಮಂದಿ ಬಲ್ ಮಾಡ್ತೇವಿ ಎನ್ ಅಣ್ಣ ಅದು ಮದುವಿ
ಹಾ
ದೇವ್ರ ಮಂದಿರಬಲ್ಲಿ ಮಾಡ್ತಿರ್ ಇಲ್ಲ ಅಣ್ಣ ಮತ್.
ಹ್ಮ್ ಅಂದ್ರೆ ಮನೇಲಿ ದೇವರು ಇದ್ ಇರ್ತಲ್ಲ ಪೂಜೆ ದೇವ್ರ ಫೋಟೋ ಹಚ್ಚಲ ಅಲ್ಲಿ ಇರ್ತ ಮತ ಅಲ್ಲೇ ತಳಿ ಕಟ್ಟೋದು
ಸರಿ ಅಣ್ಣ ಆಮೇಲೆ ಹಚ್ಚತಿನಿ ಸ್ವಲ್ಪ ಕಾಲ್ ಬರ್ತಾ ಇದೆ.